ಜೈನ್ಂತ ಜೈನ್ತ್
ಆರಾಮ
ಸ ಆರಾಮ್ಸಾರ್ ನೀವ್ ಆರಾಮ್ ಇ ಸರ್
ಹಾ ಆರಾಮ್ ಸರ್ ಊಟ ರಿ
ಊಟ ಆಯ್ತಾ ಅದೇ ಒಂದ ಮನಿ ಕಟ್ಟಬೇಕ ಅಂತ ಮಾಡಿದೇವ್ರೀ
ಹೌದು ರಿ ಯಾವ ಯಾವ ರೀತಿಯಿಂದ ಕಟ್ಟಬೇಕ್ ಮಾಡಿರಿ ಸರ್ ಯಾವ ಪ್ಲಾನ್ ಹೇಳಿದ್ರೆ ನಾವು ಹೇಳ್ಬೋದು ಸರ ಯಾವ್ ರೀತಿ ಕೇಳ್ತಿೀರ ಅವಾವ್ ರೀತಿ ಹೇಳ್ಬೇಕ
ಎರಡ ಫ್ಲೋರಿಂದ ಕಟಬೆಕ್ ಅಂತ ಮಾಡಿದೇವ್ರೀ
ಅದ ಸರ್ ಒನ್ ಬಿ ಹೆಚ್ ಕೆ ಟೂ ಬಿ ಹೆಚ್ ಕೆ ಯಾವ್ದು ಹೇಳಬಹುದು ಸರ್
ಅಂದ್ರೆ ಕೆಳಗ ಒನ್ ಬಿ ಹೆಚ್ ಕೆ ಮ್ಯಾಗ ಟೂ ಬಿ ಹೆಚ್ಗೆ ಆಗಬೇಕ ಅಂತ ಮಾಡಿದವ್ರಿ
ಹೌದ ರಿ ಸರ ಅದೇ ಎಷ್ಟ ಬಾಯ್ ಜಾಗ ಎಷ್ಟಿದೆ ಅಂತ ಹೇಳ್ಬೋದ ಸ್ವಲ್ಪ
ಜಾಗ ಅಂದ್ರೆ ಹಿಂಗ್ ಹಿಡದ ಸೆವೆಂಟಿ ಬೈ ಸೆವೆಂಟಿ ಐತ್ರರಿ ಎಲ್ಲಾ
ಎಪ್ಪತ್ತ ಬೈ ಎಪ್ಪತ್ತಾ ಸರ್
ಹಾ ಸಾರ್
ನೀವು ಫ್ಯಾಮಿಲಿ ಮೆಂಬರ್ ಎಷ್ಟರಿ ಸರ್
ಫ್ಯಾಮಿಲಿ ಮೆಂಬರ್ ಒನ್ ಟ್ವೆಂಟಿ ಟ್ವೆಂಟಿ ಐತಿ ಸರ್
ಟ್ವೆಂಟಿ ಅಂತ ಅಂದ್ರೆ ನಿಮ್ಗೆ ಟೂ ಬಿ ಎಚ್ ಕೆ ಸಾಕಾಗಲ್ಲ ಸಾರ್
ಟೂ ಬಿ ಏಚ್ ಕೆ ಸಾಕಾಗಲ್ವಾ ತ್ರೀ ಬಿ ಏಚ್ ಕೆ
ಫೋರ್ ಬಿ ಎಚ್ಗೆ ಸಾಕ ಆಗಬಹುದು ಸರ್ ನಿಮ್ಗೆ ಫೋರ್ ಬಿ ಎಚ್ ಕೆ
ಫೋರ್ ಬೀಚ್ ಅಂದ್ರೆ ಥರ್ಡ್ ಫ್ಲೋರ್ ಮಾಡ್ತೀರಾ
ಹಾ ಸಾರ್ ಫ್ಲೋರ್ತಾ ರ್ಡ್ ಸರ್ ಮತ್ತೆ ಬೆಡ್ರೂಮ್ ಜಾಸ್ತಿ ಮಾಡಬೇಕ್ ಆಗುತ್ತಾ ಸಾರ್ ಟ್ವೆಂಟಿ ಒನ್ ಮೆಂಬರ್ಸ್ ಅಂದ್ರೆ ಅವ್ರಿಗೆ ಮಕ್ಕೊಳಕ್ ಜಾಗಬೇಕಲ್ಲ ಸರ್
ಇಲ್ಲ ಸರ್ ಒಂದ ಬೆಡ್ರೂಮ್ಗೆ ನಾಲ್ಕ್ ನಲ್ಕ್ ಜನ ಸರ್
ಹಂಗ ಹ್ಯಾಂಗ್ ಸರ್ ಎಷ್ಟು ಜನ ಮಕ್ಕಳು ಮತ್ತ ಮಕ್ಕಳಷ್ಟ್ತಾರೆ ಹುಡುಗರುಷ್ಟು ಯುವಕರು ಏಷ್ಟು
ಎಲ್ಲ ಟೋಟಲ್ ಹಿಡಿದು ಟ್ವೆಂಟಿ ಜನ ಸರ್
ಗಂಡು ಮಕ್ಕಳು ಎಷ್ಟು ಹೆಣ್ಣ ಮಕ್ಳು ಎಷ್ಟು
ಹೆಣ ಮಕ್ಕಳು ಹದಿನಾಲ್ಕು ಜನ
ಹೆಣ ಮಕ್ಳು ಹದ್ನಾಕು ಜನ ಸರ್
ಇಬ್ ಶವನ್ ಅವರ್ ಹದಿನೇಳು ಅವರ್ ಹದಿನೇಳು ಗಂಡ ಮಕ್ಳು ಮೂರು ಜನ ಅಷ್ಟು ಹೆಣ್ಣ್ಮಕ್ಳ ಇದ್ದಾರೆ
ಆಸ್ಟ್ರು ಹೆಣ್ಣು ಮಕ್ಳು ಇದಾರೆ ಅಂದ್ರೆ ನಿಮಗೆ
ಅಷ್ಟು ಬೆಡ್ರೂಮ್ ಮಾಡ್ಬೇಕಾಗುತ್ತಾ
ಹ ಜಾಸ್ತಿ ಸ್ವಲ್ಪ
ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕಾಗುತ್ತ ಜಾಸ್ತಿ ಇನ್ವೆಸ್ಟ್ ಆಗುತ್ತಾ
ಜಾಸ್ತಿ ಏನ್ ಇಲ್ಲ ಸರ್ ಅದಕ್ಕಿಂತ ಒಂದು ಹತ್ತು ಸಾವಿರ ಹದಿನೈ ಸಾವಿರ ಸ್ವಲ್ಪ ಜಾಸ್ತಿ
ಓ
ನಾನಂತೀನಿ ಸರ್ ಓಪನ್ ಹಾಲ್ ಓಪನ್ ಹಾಲ್ ಮತ್ ಹಾಲ್ ಕಿಚನ್ ಕಿಚನ್ ಸ್ವಲ್ಪ ಅಷ್ಟ ನೋಡಿ ಸಿಂಪಲ್ ಆಗಿ ಮಾಡುದು ಸರ್
ಹಾ ಕಿಚನ್ ಸಿಂಪಲ್ ಆಗಿ ಮಾಡಬೇಕು
ಪ್ಪನಲ್ಲು ಸ್ವಲ್ಪ ನೋಡಿ ಮಾಡ್ತಾರ ಎಲ್ಲಾ ರೀತಿಯಿಂದ ಕರ್ಸ್ಕೊಂಡ್ ಮಾಡದು ಸರ್
ಅದೇ ಇವ ಇಟ್ಟ ಇಟ್ಟೆಗೆ ಆಗ್ಲಿ ಇಟ್ಟಗಿ ಮತ್ತೆ ಕೆಬ್ಬನು ಕಲ್ಲು ಇವೆಲ್ಲ ಎಲ್ಲ ಉಸುಕು
ಒಂದ ಮನಿ ಕಟ್ಟಬೇಕ್ ಸಾರ್ ಮಾಡ ಚೆರೆ ಕಲ್ಲಿಂದ ಮತ್ತೆ ಕರಿಕಲ್ಲ ಯಾವ್ ಕಲ್ಲನ ನಾನಾ ರೀತಿಕ್ಕಲ್ಲ ಸರ್ ಅವ ಅದರಲ್ಲಿ.
ಅಂದ್ರೆ ಚಿರೆಕಲ್ ಅಂದ್ರೆ ಮ ಅದು ಗಟ್ಟಿ ಮುಟ್ಟಾಗಿ ಬರ್ತಾ ಮನೆ. ಮನೆ ತಾಳಿಕ್ ಮನೆ ತಾಳಿಕ್ ಬರ್ಬೇಕು ಮನೆ ತಾಳಗೆ ಬರ್ಬೇಕ. ತುಂಬ ವರ್ಷದಿಂದ ಬರೆ.
ಕೆ ಬರ್ತಾರ ಆದ್ರೆ ಅದ್ರಲ್ಲಿ ಒಂದು ಸಣ್ಣ. ಪ್ರೋಬ್ಲಮ ಇದೇ ಸರ್ ಅದರಲ್ಲಿ.
ಏನಿದೆ ಪ್ರಾಬ್ಲಮ್ ಅದರ್ಲಿಂದ.
ಹ ಜಾಸ್ತಿ ಮ ಆದರ್ ಸರ್ ಅದು ಕಲ್ಲು ಹೊಡಯೋ ಚಾನ್ಸ್ ಇರ್ತದೆ. ಅದೇ ಜಾಸ್ತಿ ಮಳೆ ಆದ್ರೆ ಸ್ವಲ್ಪ ಕಲ್ಲು ಹೊಡೆಯೋ ಚಾನ್ಸ್ ಬಾಳ ಇ
ಹಾಗಿದ್ರೆ ಮತ್ತೆ ಮನೆ ಕಟ್ಟಿದೇನೇನೋ ಪ್ರಯೋಜನ ಆಗ್ಲಿಲ್ವಲ್ಲ.
ಅದಕ್ಕೆ ಸರ್ ನೀವ್ ಹಾಗಾದ್ರೆ ಇಟ್ಟಿಗ ಇಂದ ಕಟ್ಟೋದು ಬಹಳ ಉತ್ತಮ ಸರ್ ಯಾಕೆಂತಂದ್ರೆ. ಇಟ್ಟಿಗೆ ತುಂಬಾ ಸಾಮಾನ್ಯವಾಗಿ ಸುಟ್ಟು ಸೂ ಸುಟ್ಟು ಸುಟ್ಟು ಮಾಡುವುದರಿಂದ ಅದ್ರ ಬಾಳ ಉತ ಉತ್ತಮವಾದ ಕ್ವಾಲಿಟಿ ಇರ್ತ್ತದೆ ಸರ್ ಇಟ್ಟಿಗೆ.
ಸರಿ ಸರಿ ನೀವ್ ಹೇಳ್ತಾ ಇರೋದು ತುಂಬಾ ಒಳ್ಳೇದೆ ಆಗ ಚೇರೆ ಕಲ್ ತಂದು ಡೆಡ್ ಅಮೌಂಟ್. ಹಾಕಿ ತುಂಬಾ ವೇಸ್ಟ್ ಆಗುತ್ತೆ.
ಅದಕ್ಕೆ ಸರ್ ನಾನು ಹೇತಿರೋದು ನಿಮ್ಗೆ ಅರ್ಥವಾಗ್ತ ಇಲ್ಲ ಗೊತ್ತಾಗ್ತಿಲ್ಲ ಸರ್ ನಮಗೆ ನಾನ್. ನೀ ಇಟ್ಟಿಗೆಯಿಂದ ಮನಿ ಕಟ್ಟಿ ಅಂತ ಹೇಳ್ತೀರಿ ಸರ್.
ಹೌದು ಇಟ್ಟಿಗೆ ಒಂದು ಎರಡು ಸಾ ನಮಗೆ ಏನಂದ್ರ ಫಸ್ಟ್. ಸ್ಟಾರ್ಟಿಂಗು ಒಂದು ಹತ್ತು ಸಾವಿರ ಇಟ್ಟಂಗಿ ಬೇಕಾಗುತ್ತೆ.
ಹೌದು ಸರ್ ನೀವು ಥರ್ಡ್ ಫ್ಲೋರ್ ಇಟ್ಟಂಗಿ ಥರ್ಡ್. ಫ್ಲೋರ್ ಕಟ್ಬೇಕ ಅಂತಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಎಷ್ಟ ಬೇಕ ಅಂತರ ಒಂದ್ ಇಪ್ಪತ್ತು ಸಾವಿರ ಮನಿ ಮುಗಿಬೇಕಾದ್ರೆ ಒಟ್ಟ. ಟೋಟಲ್ ಆಗಿ ಮೂವತ್ತು ಸಾವಿರ ಇಟ್ಟಂಗಿ ಬೇಕ ನೋಡ್ ಸರ್.
ಮೂವತ್ ಸರ ಆಗಲ್ಲ ಸರ್ ಜಾಸ್ತಿ ಜಾಸ್ತಿ ಬೇಕಾಗುತ್ತೆ ಸರ್ ಮೂವತ್ ಸಾವಿರ ಕಿನ ಜಾಸ್ತೇ ಬೇಕಗುತ್ತೆ.
ಇಲ್ಲ ಸರ್ ಮೂವತ್ ಸಾವಿರ ರಗಡ್ ಹಕ್ತತಾರ ಸಾರ್ ಅದು. ನಾವ್ ಕಟ್ಟೋದ್ರ ಮೇಲೆ ಇರುತೆ ಸರ್ ಒವರು ಗೊಂಡೆಗ ಹೋಗತಾರೆ ಸರ್ ಅವ್ರು ಒಡೆದುತ ಜಾಸ್ತಿ ಹೋಗ್ತಾವ.
ಹೌದಾ ಸರ್ ಅದೆಲ್ಲ ಒಂದು ಹಿಡಿದು ಒಂದು ನಲ್ವತ್ ಸಾವಿರ ಆಗುತ್ತೆ ಸರ್ ನಲ್ವತ್ ಸಾವಿರ ಇಟ್ಟಂಗಿ ಬೇಕು.
ನಲ್ವತ್ ಸಾವಿರ ಅಂದ್ರೆ ನಲವತ್ತು ನಲವತ್ತೆಂಟು ಎಂಟು ಓಡಿರಿ ಸರ್ ಒಂದ್ ಇಟ್ಟಂಗಿಗೆ ಎಂಟು
ಎಂಟ ನಾಕಲೆ ಮೂವತ್ತ. ಮೂವತ್ತೆರಡು ಮೂವತ್ತರಡು ಸಾವರ ಆಗುತ್ತೆ ಸರ್ ಮೂವತ್ತೆರಡು ಸಾವಿರ ಜಾಸ್ತಿ ಆಗುತ್ ಸರ್.
ಮೂವತ್ತೆರಡು ಸಾವಿರ ಅಲ್ಲ ಸರ್ ಮೂರು ಲಕ್ಷದ ಇಪ್ಪತ್ ಸಾವಿರ ಆಗ ಅದ್ಕೆ ಸರ್ ನಾನ್ ಹೇಳ್ತಾರೋದು ನಿಮ್ಗೆ ಇವು ಚಿರೆ ಕಲ್ ಇದು ಇಟ್ಟಂಗಿದು ಮೂರ್ ಲಕ್ಷದ ಇಪ್ಪತ್ತು ಸಾವಿರ ಆಗ್ತಾದ ಸರ್. ಸೆರೆ ಕಲ್ ಮಾಡೋದಾದ್ರೆ ಸರ್ ನಿಮ್ಗೆ ಅದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಕತ್ತ ಸರ್ ಅದು.
ಎಷ್ಟಾಗುತ್ತದ್ ಅದ್ರುದು.
ಅದು ಟೋಟಲ್ ಆಗಿ ಏಮೂರ್ ಲಕ್ಷ ಮೂರು ಲಕ್ಷ ಸನಿಪ ಎರಡು ಲಕ್ಷ ಮ್ಯಾಗೆ ಒಳಗ ಬರ್ತದ ಸರ್ ಅದು.
ಸರ್ ಎರಡ್ ಲಕ್ಷ ಅಂದ್ರೆ ಬ ಬೇಕು ಇದು ಆಗುತ್ತೆ. ಉಳಿತಾಯ ಆಗುತ್ತೆ ಅಲ್ವಾ ನಮ್ಗೆ.
ಉಳಿತಾಯ ಆಗುತ್ತೆ ಸರ್ ಮನೆ ಗಟ್ಟಿ ಮುಟ್ಟ ಆಗ್ಬೇಕಲ್ಲ ಸರ್ ನಿಮ್ಗೆ.
ನಮ್ಗೆ ಮನೆ ತಾಳಿಕೆ ಬರ್ಬೇಕಾಗೋದು ಹಾ.
ಅದಕ್ಕೆ ಸರ್ ಒಂದ್ ಐವತ್ತು ಸಾವರದ ತುಟ್ಟಿ ಆದ್ರೂ ಆಗ್ಲಕ್ಕೆ ಸರ್ ನೀವ ಇದರಿಂದ ಮಕ್ಕಳು ಯಾಂದ್ರೆ ಹೆಂಗೆಂದ ಮಾಡ್ಕೊಳ್ಳಿ ಸರ್.
ಇವತ್ತು ರೊಕ್ಕ ಹೋಗಕತಿರಿ ಬರ್ತದ ಸರ್ ಆದ್ರೆ ಮನೆಗ್ ಹೋದ್ರ ಒಳ್ಳಿ ಬರಲ್ಲ ಸರ್ ಅದಕ್ಕೆ. ಅದಕ್ಕೆ ಅದಕ್ಕೆ ನಾನು ನಿಮ್ಗೆ ಒತ್ತಾಯ ಪೂರ್ವಕ ಹೇಳ ಅದ್ಕೆ ನೀವು ಇಟ್ಟಿಗೆಯಿಂದ ಕಟ್ಟೋದು ತುಂಬಾ ಉತ್ತಮ ಸರ್.
ಅದ ಇಟ್ಟಗಲಂದ ಕಟ್ಟುತ್ತೇವಿ ಅದೆಲ್ಲಾ ಹೋಯ್ತು ಮತ್ತೆ ಸಿಮೆಂಟ್ ಆಗ್ಲಿ ಅದೆಲ್ಲಾ ರೇಟ್ ಅದೆಲ್ಲಾ ಜಂಪಗಿದೇಯಾ.
ಸಿಮೆಂಟ್ ಆದ್ನು ರೇಟ್ ಜಂಪ್ ಆಗಿದೆ ಸರ್ ಈಗ ಮತ್ತೆ ದೊಡ್ಡಣ್ಣ ನಾನು ಒಂದ್ ಕೆ ಜಿಗೆ ಐವತ್ತು ಎಂಬತ್ತು. ಎರಡು ರೂಪಾಯಿ ಆಗಿದೆ ಸರ್ರಿಗೆ
ಒಂದು ಕೆಜಿಗೆ ಎಂಬತ್ತೆರಡು ಅಂದರೆ ನಗೆ ಏನಂದ್ರರು ಒಂದು ನಲ್ವತ್ತು ಬೇಸಿ ಹೋಗುತ್ತೆ ಕಬನ
ಕಪ್ಪಣ ಅಂದ್ರೆ ಏನಂದ್ರೆ ಒಂದ್ ಎರ ಟಣ ಅಂದ್ರೆ ಹೋಗಬ ಸರ್ ಕೆಪಣ
ಎರಡು ಟನಿಗೆ ಅಲ್ಲಿ ಒಂದು
ಎಡ್ ಟಣ ಅಂದ್ರರಿ ಇಪ್ಪತ್ತು ಕ್ವಿಂಟಾಲ್ ನೋಟತರಿ ಇಪ್ಪತ್ ಕ್ವಿಂಟಾಲ್ ಕೆಪ
ಅದ ಇಪ್ಪತ್ ಕಂಡಲ್ಲಿ ಒಂದು ಐ ಎರಡ್ ಲಕ್ಷ ಆದ್ರೂ ಖರ್ಚಾಗುತ್ತೆ
ಹಾ ಮಿನಿಮಮ್ ಎರಡು ಲಕ್ಷ ಹೋಗುದುದು ಸರ್ ಯಾಕ್ರ ಂದ್ರೆ ಆದ್ರ ಕೂಡ ಮಳೆ ಮತ್ತ ತಂತಿ ಸಾಕಷ್ಟು ಮತ್ ಕಿಟಕಿ ಎಲ್ಲಾ ಮಾಡ್ಸ್ಬೇಕಾಯತರ್ ಸೆಟ್ರಸ್ು ಮತ್ತೆ ಕಿಟಕಿ ಎಲ್ಲ ಮಾಡಸ್ಬೇಕಕತ್ತಾರ ಎರಡಂದ ಎರಡುೂರು ಲಕ್ಷ ರೂಪಾಯ ತನ ಆಗ್ಬೋದು ಸರ್
ಬರ ಇಟ್ಟಗತಿ ಮೂರ್ ಲಕ್ಷ ಆಯತು ಹ್ಮ್ ಗಿಟ್ಟಗಿದ ಎರಡ್ ಲಕ್ಷ ಬರ ಹಬ್ಬರದ ಎರಡ್ ಲಕ್ಷ ಅಂದ್ರೆ ನಾಲ್
ಮತ್ತೆ ಸಿಮೆಂಟ್ ಸಿಮೆಂಟ್ಗೆ ಒಂದ್ ತಕ್ಷ ಆಗ್ಬೊದು ಸರ್ ಇಮೆಂಟ್ಗೆ ಒಂದ್ ಲಕ್ಷ ಹೋಗಬೋದು ಸರ್ ಒ ಒಂದ್ರಂದ ಎರಡ್ ಲಕ್ಷ ರೂಪಾಯಿ ಇತದೆ ಸಿಮೆಂಟ್ ಹೋಗಬಹದು ಉಸುಕ್ ನೋಡಿ ಸರ್ ನೀವು ಹಾಕ್ ಹಾಕೋ ಕ್ವಾಲಿಟಿ ಮಿ ಆಗತ್ತ ರ್ದು ನೀವು ಹಳಿ ಹಚ್ಕಿದ್ರ ಸ್ವಲ್ಪ ರೇಟ್ ಜಾಸ್ತಿ ರೀ ಮತ್ತೆ ಈ ಹಂಸಾಂಡ ಇರ್ತ ಅದೇಏನು ಉಪಯೋಗಿಲ್ಲ ಯಾಕೆಂತಂದ್ರೆ ಅದು ಇವತ್ತು ಮಳೆ ಜಾಸ್ತಿಯಐತ ನ ಉದ್ರಾಗ ಸಾರ್ಟ ಆಗ್ಬಡ ಸರ್ ಅದುಂಟ್
ಹೌದ್ರೀ ಹ ಅಂದ್ರ ಇವಾಗ್ಲೇನೆೇ ಉಸುಕ್ ಸಿಮೆಂಟ್ಲ್ಲಿ ಲೆಕ್ಕ ಹಿಡ್ದನು ಹಾ ಸರ್ ಉಸ ಕಶಮೀರಿ ಹೇಳಿದ್ರೆ ಎಂಟು ಲಕ್ಷ ಆಗ್ತೆ ಸರ್
ಹೊಳೆ ಹುಸುಕು ಮತ್ತೆ ನೀವೇನು ಹೊಳೆ ಹುಸುಕ ಕಟ್ಬೋುದು ಇಲ್ಲಾಂದ್ರೆ ಡೋಣಿ ಹುಸುಕು ಕಟ್ಬೋದು ಸರ ನೀವು ಎಲ್ಲಾ ಬಿಟ್ಟು ಹೆಣ್ಸಂಡಿ ಕಟ್ನಿ ಅಂತ ಅಂದ್ರೆ ಅದು ಸಜ ಆಗಲ್ಲ ಸರ್ ಯಾಕೆ ತ್ಂದ್ರೆ ಎ್ಸ್ಯಾಂಡ ಮಳಿ ಬಾಳ ಜಾಸ್ತಿ ಐತ ಅಂದ್ರು ಎಲ್ಲಾ ಒಡೋದ ಹೋಗ್ ಚಾನ್ಸ್ ಬಾಳತತರ್
ಅಂದ್ರೆ ಒಂದು ಎಂಟ ಲಕ್ಷ ಆಯತು ಈಗ ಈಗವಾಗಲೇ ಮಾತಾಡಿದ್ದು ಎ ಎಲಕ್ಷತನ ಬನ್ತು ಹ
ಯಾಕಂದ್ರೆ ಇದು ಬಾಳ ಹೆರ್ಚ್ಚಾಗಿದೆ ಅಮೌಂಟ್ ಇದೆ ಕೊಟ್ಟೋಗಲ್ ಖರ್ಪೀಚ ಅಂತ ಆಗ್ಬೇಕಂದ್ರೆ ನಿ ಮನೆಗೆ ಸಫಿಶಿಯಂಟ್ ಆಗಕ್ ರ್ತಾರ ಟೋಟಲ್ಲ್ಲಿ ಉಕಿದ ಒಂದ್ ಆ ಲಕ್ಷನ ಬರ್ಬೋದಾರೆ
ಎಲ್ಲಾ ಮನ ಕಟ್ಟಿ ಮುಗಸ್ಬೇಕು ತೊಂದ್ರೆ
ಹಾ ಉಸಕಿಂದ ಆರು ಲಕ್ಷ ತನ
ಆರು ಲಕ್ಷನ ಜಾಸ್ತಿನೇ ಬರ್ಬೋದಂತ ನಾನು ಇವ್ಲೇನೆ ಎಂಟ್ ಲಕ್ಷ ಬಂತು ಎಂಟ್ ಲಕ್ಷ ಮತ್ತೆ ಪರಿಕ್ಷೆ ಹಾಕ್ಬೇಕು ಗಗೆಲ್ ಮಾಡ್ಸ್್ಕು ಬಣ್ಣ ಹಾಚ್ಬೇಕು ಬಣ್ಣಕ್ಕೆ ಮಾತ್ರ ತುಟಿ ಆಗ ಆಗುತ್ತೆ ಹೌದಲ್ವ ಅಲ್ಲ
ಅಲ್ಲ ಸರ್ ನೀವು ಆರ್ ಲಕ್ಷ ಬರೀ ಮನಗಲ್ಲ ಸರ್ ಅದು ಅ ಆಗಕ್ಕೆ ಹೋಗ ಗೊತ್ತ
ಬರೀ ಉಷಕಿಗೆ ಆರ್ ಲಕ್ಷ ಹೋಯ್ತಾ
ಹೌದು ಸರ್ ಯಾಕಂತಂದ್ರೆ ಉಸಿಕಿಗೆ ಎಲ್ಲಾ ಕಡೆ ಸ್ಟಾಕ್ ಇಲ್ಲ ಸರ್ ಈಗ
ಅಂದ್ರೆ ನಾವೇ ದುಡ್ಡು ಹಾಕಿ ಮಾಡ್ತ ದೊಡ್ಡ ಅಮೌಂಟ್ ಆಗುತ್ತೆ ಇಲ್ಲ ಅದ ಅಂದ್ರೆ ನಾವೇ ರೊಕ್ಕ ಹಾಕ್ತಾ ಕಟ್ತಾ ಇದ್ರೆ ಇಲ್ಲ ಕರೆ ಕಖರೆ ನಾವೇ ಅಮೌಂಟ್ ಹಾಕ್ತಾ ಕಡ್ತಾ ಇದ್ರೆ ಅಮೌಂಟ್ ಬಾಳ ಹೋಗ್ತಾ ಇರುತ್ತೆ
ಅದಕ್ಕೆ ಸರ್ ಅದಕ್ಕೆ ನಿಮ್ಗೆ ಗ್ಿಗೆ ಅದಕ್ಕೆ ನೀ ನಮ್ಗೆ ಗುತ್ತಿಗೆ ಕೊಟ್ರ ನಾ್ ನಿಮ್ಗೆಲ್ಲಾ ಕಲ ಕೊಟ್ಟ ಸರ್ ಮಿ ಎಲ್ಲಾ ನಿಮಗೆ ಉತ್ತಮವಾದ ಎಲ್ಲಾ ಮೆಟೀರಿಯಲ್ ಹಾಕ್ ಸರ ಮಟೀರಿಯಲ್ ನೀವ ಯಾವ ಹೇಳ್ತರ ಅದೇ ಹಚಾತಿವ ಸರ. ಅದ್ರಲ್ಲಂತೂ ಕಾಂಪ್ರಮೈಸ್ ಇಲ್ಲ ಸರ್ ನೀವು ಯಾವದ.
ಹ ಅಮೌಂಟ್ ಎಷ್ಟ್ ಹೇಳ್ತೀರ ಸರ್ ನೀವ ಗೊತ್ತಿಗೆ ಅಂದ್ರೆ ಮೂರ್ ಇದು.
ನೀ ಮೂರ್ ಪ್ಲೋಸ್ ಅಂದ್ರ. ಸರ್ ತಡಿ ಸರ್ ಲೆಕ್ಕ ಮಾಡ್ತೀನಿ ಸರ್ ಹಾ. ಒಂದ ಒಂದ್ ಕೋಟಿ ಇಪ್ಪತ್ ಲಕ್ಷ ಆಗ್ಬೊದು ಸರ್.
ಸರ್ ಹೆವಿ ಒಂದ ಕೋಟಿ ಅಂದ್ರ ಬಾಳ ಆತ ಸರ್ ಒಂದು ಕೋಟಿ ಅಂದ್ರ. ತ್ರೀ ಫೋರ್ ಗೇನ್ ಸರ್ ಮೂರ್ ಪುಟ್ಟಿ. ಲೇಬರ್ ಚಾರ್ಜ್ ಬರೋಬರ್ ಸರ್ ಮೂರ್ ಒಂದ್ ಕೋಟಿ ಅಂದ್ರ ಏನ್ ಸರ್ ಏನ್ ಏನ. ಹೇಳ್ತಿದೀರಾ ನೀವ ಒಂದ ಕೋಟಿ ಮನೆ ಹೇಳ್ತಾ ಇದಿರಾ ಏನ್ ಇಲ್ಲ ಅಂಬಾನಿ ಮನೆ ಹೇಳ್ತಿದ್ದಾರಾ ನೀವು.
ಇಲ್ಲ ಸರ್ ನೀವು ಸ್ವಲ್ಪ ವಿಚಾರ ಮಾಡಿ ನೋಡ್ಬೇಕ ಸರ್ ಎಲ್ಲ. ಮೆಟೀರಿಯಲ್ ಹಾಕಿ ನೀವ ಈಗ ಲೇಬರ್ ಚಾರ್ಜ್ ಒಂದ ದಿನಕ್ಕೆ ಗಂಡೆಗಳಳಿಗೆ ಎರಡ್ ಸಾವಿರ ತ ಎರಡ್ ಸಾವಿರ ರೂಪಾಯಿ. ಆಯ್ತ ತರ ಈಗ ಮತ್ ಅವ್ರ ಕೈಯ್ಯಾಗ ಮಾಡೋರ್ಗೆ ಅವ್ರಿಗೆ ಸಾವಿರ ರೂಪಾಯಿ ಆಯ್ತಿ ಸರ್.
ಸರ್ ಬರ್ಲಿರಿ ಸರ್ ಒಂದ್ ಕೋಟಿ ಅಂತ ಒಂದ್ ಕೋಟಿ ಎಲ್ಲಾ ಹೇಗ್ ಕರ್ಚ ಆಗುತ್ತ ಸರ್ ಅವು. ನಾವು ಏನು ದೊಡ್ಡ ದೊಡ್ಡ ಆಗಿ ಏನ ಬೇಕಾಗಿಲ್ಲ ಸರ್ ಬರ ಸುಮ್ ಒಂದ ಟ್ರಸ್ಟ್ ಫ್ಲೋರ್ ಮನಿ ಕಟ್ಟಿಸ್ತಾ ಇದ್ದೀವಿ. ಹಾಗೆ ನು.
ಮತ್ತೆ ಮತ್ತೆ ನೀವೇ ಹೇಳಿ ಸರ್ ದುಪ್ಲೆಕ್ಸ್.
ಉಟಕೆ ಖರ್ಚ ಆಗುತ್ತ ಅದ್ಕ್ಕೆಲ್ಲ.
ಎನ್ ಸರ್ ನಿಮಗ ಇನ್ನ ನೀ ಬಜೆಟ್ ಫ್ರೆಂಡಿ ಅಂತೋದಕ್ಕೆ ನಾವ್ ಸ್ವಲ್ಪ. ಸ್ವಲ್ಪ ರೀಸನಬಲ್ ಪ್ರೈಜ್ ಹೇಳವ್ರಿ ಸರ ಸರ್ ರ ನಾವು ಸ್ವಲ್ಪ ಏನಾದ್ರೂ ಏನ ನಮ್ಮ್ ಪ್ಲೇರ್. ರೇಟ್ ಇನ್ನು ಜಾಸ್ತಿ ನ ಇರ್ತಾವ್ರಿ. ನಮ್ಮ್ ಫ್ರೆಂಡ್ ಅಂತ ಹೇಳಿ ನವು ಸಲ್ಪ ಕಡಿಮೆ ಕೇಳ್ತೀವ್ರಿ. ಸರಿ ಕಡಿಮಿ ಆಗೂ ಹಂಗ್ ಮಾಡೋನರಿ ಸರ್ ರ ಆ್ರದ್ರೆ. ಕುತ್ಕೊಂಡ ಮಾತಾಡೋನ್ ಸರ್ ಅವೆಲ್ಲ ಕಡಿಮೆ ಆಗ್ಬಹುದು. ಆಯ್ತು.